ಹಾ ಏನ್ ಮಾಡಾತ್ತೀರಿ
ಊಟಾ
ಊಟ ಮಾಡತ್ತೀರಾ
ನೀವ್ ಏನ್ ಮಾಡತ್ತೀರಿ
ಆ ನಾವ್ ಏನಿಲ್ಲ ನೋಡ್ ಹಂಗ ಕೆಲ್ಸ ಮಾಡೋದು
ಹ್ಮ್
ಹ್ಮ್ ಕೂತಿದ್ದೆ ಹಂಗ ಈಗ್ ಸ್ವಲ್ಪ ಎಲ್ಲಾ ಕೆಲ್ಸ ಮುಗಿತಾ
ಹ್ಮ್ ಹ್ಮ್ ಹ್ಮ್
ಕೆಲಸ ಮುಗಿಸ್ಕೊಂಡ ಕುಂತಿದ್ದೆ
ಹ್ಮ್ ಹ ಆರಾಮ್ ಅದಾರ ನೋಡ್ ನಿಮ್ಮ ಹುಡುಗರು
ಹ್ಮ್ ನಮ್ಮ ಹುಡುಗರು ಅರಾಮ್ದಾರ ಅಕ್ಕ ಅದು ಅಕ್ಕ ಮಮ್ಮಿ
ಹಾ ಎಲ್ರುೂ ಆರಾಮ್ ಅದಾರ ನೋಡ
ಎಲ್ರು ಆರಾಮದಾರಾ
ನಿಮ್ಮ್ ಮನ್ಯಾಗ
ನಮ್ಮ್ ಮನೆಗೂ ಎಲ್ರೂ ಆರಾಮದಾರ
ಹಾ ಹ ಊಟ ಆಯ್ತಾ ನಿಮ್ದು
ಹಾ ನಮ್ದು ಊಟ ಮಾಡ್ಬೇಕು ಇನ್ನು ಊಟ ಆಗಿಲ್ಲ ಈಗ್ ಮಾಡ್ಬೇಕ ಸಂಡೆ ಅಲ್ಲ
ಹ್ಮ್
ಹ್ಮ್ ಸ್ವಲ್ಪ ಲೇಟ್ ಅಗ್ಬಿಟ್ಟದ ಇನ್ನ ಏನಾದರ ಸೊಪ್ಪ ಮಾಡ್ಕೊಂಡ್ ಹಾ ಮಾ ಇನ್ನ ಏನರ ಸೊಪ್ಪ ಮಾಡ್ಬೇಕ
ಹ್ಮ್ ಹ್ಮ್-
ಹ್ಮ್ ಏನ್ ಸ್ಪೆಷಲ್ ಮಾಡಿರಿ.
ಹ ಸಾಬುದು ನೀ ಒಡಾ.
ಸಾಬುದಾನಿ ವಡಾ ಮಾಡಿರಿ ಅಡ್ರಿ ಸಂಡೆ ಸ್ಪೆಷಲ್ ಆದ ಹಂಗಗೆ.
ಹ್ಮ್ ಹ್ಮ್- ಹೌ- ಸಾಬುದನಿ ನೈಟ್ ನೆನಯಕ ಹಿಡುದ.
ಹ್ಮ-.
ಸೊಪ್ಪನೆ ನೀ ಇಟ್ಟ ಅದನ್ನ. ಆಮೇಲೆ ಬಟಾಟೆ ಕುದಿಸಕು ಬೆಳಗ್ಗೆ.
ಬೆಳಿಗ್ಗೆ ಅಂದ್ರೆ ಸಂಜೆಕ್ ಮಾಡ್ಬೇಕಂದ್ರ ಬೆಳಿಗ್ಗೆ.
ಹಾ ಬೆಳಗ್ಗೆ ಒಂದ್ ಸ್ವಲ್ಪ ನೆನ ಇಟ್ರೆ ಸಾಕದು.
ಹ ಹಾ ಹಾ ಎಷ್ಟ ವರ್ಷ ಎಷ್ಟು ತಾಸು ಒಂದ್ ತಾಸಿನ ಎರಡು ತಾಸ.
ಒನ್ ಅವರ್ ಆದ್ರೆ ಸಾಕು ಹ್ಮ್. ಒನ್ ಅವರ್ ನೆನೆ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ. ಬಟಾಟೆ ಕುದಿಸ್ಕೋಬೇಕು.
ಹ್ಮ್ ಹ್ಮ್-
ಬಟಾಟೆ ಕುದಿಸ್ಕೊಂಡು. ನೆನೆ ಆದ್ಮ್ಯಾಗ ಒಂದ್ ಸ್ವಲ್ಪ ಶೇಂಗಾ ಕಡಲೆ ಬೀಜ ಹುರ್ಕೋಬೇಕ. ಕಡ್ಲಿ ಶೇಂಗಾವು ಹಾ ಹಾ.
ಕಡಲೆ ಬೀಜ ಅಂದ್ರ ಶೇಂಗಾನ ಅಲ್ಲ.
ಹಾ ಹ ಶೇಂಗಾ.
ಹ ಹಾ ಹಾ-
ಶೇಂಗಾ ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಮಿಕ್ಸಿಗ್ ಹಾಕೊಂಡು.
ಪುಡಿ ಮಾಡಬೇಕಾರ ಏನ್ ಸಿಪ್ಪಿ ತೆಗಿಬೇಕಾ ಏನ್ ಹಂಗ.
ಶೇಂಗಾ ಸಿಪ್ಪ ಸಿಪ್ಪಿ ಸಿಪ್ಪಿ ತೆಗಿಬೇಕು.
ಸಿಪ್ಪಿ ತೆಗಿಬೇಕ ಹಾ ಮ್ಯಾಗಡೆ ಸಿಪ್ಪಿ ಹೊರದಿಂದ ಬಿಡ್ತಿತ್ತ ಅದ.
ಹ್ಮ್ ಹ್ಮ್ ಹ್ಮ್ ಸಿಪ್ಪಿ ತಗದು. ಆಮೇಲೆ ಅದ ಬಸ್ ಆಬೋದಿನಿ ನೆನ ಇಟ್ಟಿದ್ದ ನೆನತದಲ್ಲಾ ಅದನ್ನಷ್ಟತು ನೀರ್ ಬಸ್ಕೋಬೇಕು.
ಹ್ಮ್ ಹ್ಮ್ ಹ್ಮ್ ಕಖರಿ ಅದ್ ಎಷ್ಟೇ ಬಸದ್ರು ನೀರ್ ಉಳ್ದ ಬಿಡ್ತೈತದ. ಅಂದ್ರೆ ನೀಗ ನೀನ್ ಅರ್ಧದ ತಾಸ ಲೇಟಗ ಅರ್ಧ ತಾಸ ಮುಂಚೆನ ನೆನ್ಸಿಟ್ಕೋಬೇಕ. ಬಸ್ ಹಾಕಿಡ್ಬೇಕಾ ಹೆಂಗಗೆ ಯಾಕಂದ್ರೆ ಇಮಿಡೇಟ್ ಮಾಡಕತ್ರ ಅದ್ ನೀರ್ ಉಳ್ದ್ ಬಿಡ್ತೈತಿ. ಸಾವಧಾನಿ ಯೂಜುವಲಿ.
ಬಸ್ಸದ ಇಡ್ಬೇಕ ಹಾ. ಒಂದ್ ಹತ್ತ ನಿಮಿಷ. ಹ್ಮ್ ನ ಬಸದ. ಆಮೇಲೆ ಬಟಾಟೆ ಕುದ್ದಿದ್ದು ಅದನ್ನೊಂದ ಸ್ವಲ್ಪ್ ಸ್ನಾಕ್ಸ್ ಮಾಡ್ಕೋಬೇಕು. ಸ್ನಾಯಾಕ್ಸ್ ಮಾಡ್ಕೊಂಡು ಅದನ್ನ ಸಣ್ಣಂಗ ಮಾಡಿ.
ಹ್ಮ-
ಸಣ್ಣ ಮಾಡಿ ಅದ್ರೊಳಗ ಸಾಬೂುದಿನೊಳಗೆ ಕಲಸ್ಬೇಕ ಅದನ್ನ ಶೇಂಗಾದ ಪುಡಿ.
ಹ್ಮ್ ಶೇಂಗಾ ಪುಡಿ ಬಟಾಟಿ.
ಹ್ಮ್ ಬಟಾಟಿ ಶೇಂಗಾದ ಪುಡಿ ಅರೊಳಗ ಸಾಬೂರ್. ಸಾಬೂದಿನಳಗೆ ಕಲಿಸಿ.
ಹಾ-
ಮತ್ತ ಅದರೊಳಗೆ ಉಪ್ಪು ಖಾರ-.
ಹ್ಮ್-
ಉಪ್ಪು ಖಾರ ಜೀರಿಗೆ.
ಹ್ಮ್-
ಅಜೀವಾನ.
ಹ್ಮ್-
ಅಧೆಷ್ಠಾಕಿ.
ಹ್ಮ್ ಹ್ಮ್ ಹ್ಮ್ ಕಾರ ಹಾಸಿಿ ಕಾರ ವಣ ಕರಾ ಯಾವ್ದು ಚೊಲೋ ಆಗ್ತೀಯತಿ.
ಹಸಿ ಮಣ್ಸಿನ್ಕಾಯ ಹಾಕಿದ್ರಕರುೂ ಟೇಸ್ಟೇ ಆಗತ್ತೆ.
ಹ್ಮ್ ಹ್ಮ್ ಹ್ಮ್-
ಹಸ ಮೆಸಿನಕಾಯ.
ಹಾ ಹಾ-
ಸಿಮೆಣ್ಸಿನ್ಕಾಯ ಸಿಮೆಣ್ಸಿನ್ಕಾಯಿ ಹಾಕಿ.
ಅಜ್ವಾ. -
ಹ್ಮ್ ಜೀರ್ರಿಗೆ ಉಪ್ಪು.
ಹಾ-
ಹ ಹಾಕಿ ಕಲಸ್ಬೇಕು ಕಲಸ್ ಕಿಸಿಂದ ಒಂದ ಬೌಲ್ ಒಳಗ. ಈ ಒಂದು ಬಾಾಣ್ಲಿ ಒಳಗೆ ಎಣ್ಣೆ ಹಾಕಿ ಕಾಯಾಕಿಡ್ಬೇಕು ಗ್ಯಾಸ್ ಮ್ಯಾಗ.
ಹ್ಮ್ ಹ್ಮ್ ಹ್ಮ್-.
ಹ್ಮ್ ಕಾಯಕಿಟ್ಟ ಅವನ್ ಓಡಾಡ್ತೈ. ರೌಂಡ್ ರೌಂಡ್ ರೌಂಡ್ ರೌಂಡ್ ಮಾಡಿ. ಸ ಚಾಕ್ಲೇಟ್ ಬಣ್ಣ ಬರುವಂಗ.
ಹಾ-
ಚಾಕ್ಲೇಟ್ ಬಣ್ಣ ಬರುವಂಗ ಕರಿಬೇಕ ಅವನ.
ಕರಿಬೇಕು ಹಾ ಹಾ ಹಾ.
ಹ್ಮ್- ಕರದ ಕೆಸೆಂಡ್ ಅದು. ಟೇಸ್ಟ್ ಮಾಡಿ ನೋಡ್ಬೇಕು.
ಹ್ಮ್ ಹ್ಮ್ ಹ್ಮ್-
ಹೆಂಗ್ ಕಾಣಸುತ್ತ ಗೊತ್ತಾಗತ್ತ ಅವವಾಗ-. ರುಚಿ ಬರ್ತದವಾಗ.
ಹಾ ಹಾ ಹಾ-
ಹ್ಮ್-
ಹ್ಮ್ ಅಲ್ಲ ಕಖರಿದನ್ನ ಹೆಂಗರ್ದು ಇದು ಮಾಡದ. ರುಚಿ ವರ್ತ. ರೆ ಅದು ಹಿಂಗಗೆ ಎಣ್ಣೆ ಕುಡಿತದಲ್ಲ ಅದು ಮತ್ತ ಸ ಆಮೇಲೆ ಅದು ಹೆಲ್ತ್. ಚಲೋನಾ ಎಣ್ಣೆ ಬರ್ತದ ಅದ ಫುಲ್.
ಹೇಳ್ತಿಗೆ ಹೆಲ್ತಿಗೆ ಅದೇ ಚ ಎಣ್ಣೇನ್ ಬರಲ್ಲ.
ಹ್ಮ್ ಹ್ಮ್ ಅದ್ದ ಎಣ್ಣಿ ಕುಡುಕ್ ಬಿಡ್ತದಿಲ್ಲ. ಯಾಕಂದ್ರೆ ಅಲ್ಲಿ ನಾ ಕೆಲ್ಸ ಮಾಡಕ್ ಯಾವಾಗಾರ ಅಲ್ಲಿ ಹೊರಗಡೆ ಹೋಗಿರ್ತೇನಲ್. ಧಾರವಾಡದಾಗ ಒಂದ್ ಕಡೆ ಏನಾರ ಕೆಲ್ಸ ಇತ್ತಂದ್ರೆ ಹೋಗಿರ್ತೇನಲ್ಲ ಅಲ್ಲ. ಹೋದಾಗ ಏನಕೇತಿ ಒಡ ಮಾಡಿಡರ್ತಾರ.
ಹ್ಮ್-
ಹಾ ವಡಾ ಮಾಡಿರ್ತಾರೆ ಖರೆ ಅದು ಫುಲ್. ತಿನ್ನಾಕ ಏನ್ ಬೇಜಾರ್ಿಲ್ಲ ಕೆಲೊಂದ್ ಕಡೆ ಬಾಳ್ ಚಲೋ ಮಾಡ್ತಾರ ಕೆಲವೊ್ ಕಡೆ ಏನಾಗ್ಬ ಬಿಡ್ತೈತಿ ಅದು. ಫುಲ್ ಆಯಿಲ್ ಆಿಲ್ ಹಿಡ್ಕೊಂಬ ಬಿಿರ್ೈತದ.
ಹ್ಮ್ ಹ್ಮ್ ಹ್ಮ್ ಹ್ಮ್-
ಅದಂಗ ಆಯಿಲ್ ಹಿಡ್ಕೋತತ್ತಲ್ಲ ಅದಕ್ಕ ಅದು ಕೇಳಿದೆ ನನ್ಂಗ ಹಾ ಹಾ ಹಾ.
ಹ್ಹಾಯಿಲ್ ಒಂದ್ ಚೂರು ಇರುದೇ ಅದು. ಸಾಬೂದನ ಸಲ ಅಂದ ಅದು ಮತ್ತತ್ ಹಿಡ್ಕೊಂತ ಅದು ಪಳ್ಳಿ ಇರ್ತ. ತ ಲ್ಲಾ.
ಹ ಹಾ ಹಾ್-
ನೆನೆಸಿ ಮೊದ್ಲೆ ನೆನೆಸಿ ಇಟ್ಟಿರ್ತತಿವಿ ಅದು ಮತ್ತೆ ಇಟ್ಟು ಪಳ್ಳ ಆಗ್ಬಿಡ್ತದ.
ಹಾ ಹಾ-
ಸ್ವಲ್ಪ ಹೀರ್ಕೊಂಡ್ಬಿಡ್ತೈತದು ಎಣ್ಣೆ.
ಹಾ ಹಾ ಹಾ ಹಾ ಹಾ-
ಹಾ ಮತ್ ಶೇಂಗಾದ ಪುಡಿದು ಒಂದ ಸ್ಲ್ಪ ಎಣ್ಣಿ ಬಿಡ್.
ಬಿಡ್ತಾರಲ್ಲ ಹಾ ಹಾ ಮೇನ್ ಅದು ಅದು-.
ಹಾ ಶೇಂಗಾ ಶೇಂಗಾ ಉಊರದ್ ಹಾಕಿರ್ತೀವಲ್ಲಾ ಅದಕ್ಕೊಂದ್ ಸ್ವಲ್ಪ ಎಣ್ಣಿ ಬಿಡ್ತದೆ.
ಹಾ ಹೌದ ಹೌದು ಕರೆಕ್ಟ್.
ಹ್ಮ್ ಅದೊಂದ್ ಸ್ವಲ್ಪ ಬಿಟ್ಟಾಗ ಆ ತರ ಒಂದ್ ಸ್ವಲ್ಪ. ಬೆಣ್ಣಿ ಆಗ್ತೈತದು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್-
ಹ್ಮ್ ಹಂಗ ಆಕೇತಿ ನೋಡ ಏನಿಲ್ಲ ತಿನ್ನಾಕ್ ಟೇಸ್ಟ್ ಆಕದ.
ಹಾ ಹಾ-
ಹ್ಮ್-
ಹ್ಮ್ ಬಾಳ ಜನ ಅಲ್ಲ ಮನ್ಯಾಗ ಮತ್ತ ಉಷ್ಟ್ರಗೂ ಮಾಡಿದಿ ಬಾಳ. ಬೇಕದು್ ಮಾಡಕ ಇಷ್ಟು ಪ್ರೊಸೆಸ್.
ಹಾ ಮಾಡಿದೀವಿ ಉಸ್ ಉಸರ್ಗಿ ಮಾಡಿಕೊಟ್ಟಿವ ನೋಡು.
ಇಷ್ಟ್ರಗೂ ಮಾಡ್ಕೊಟ್ಟ್ಯಾ.
ಹ್ಮ್-
ಹ್ಮ್ ಹ್ಮ್-
ಅಷ್ಟು ಟೇಸ್ಟ್ ಆಗ್ಯಾವಂತ ತಿಿಂದ್ರಿ ಎಲ್ಲಾರೂ.
ಎಲ್ಲಾರೂ ತಿಂದ್ರ.
ಹ್ಮ್-
ಹ್ಮ್ ಹ್ಮ್ ಹ್ಮ್ ಚಲೋ ಆತ ಬಿಡ ರೆಸಿಪಿ ಹೇಳಿದ್ದೆ ನನಗೂ ಚೊಲೋ ಆತ. ಎಲ್ಲಾರ ಹೊಂಟ್ರ ಮಾಡಿದ್ರ ಒಂದಿಷ್ಟ ್ ಮಾಡ್ಕೊಂಡ್ ಹೋಗ್ಬಿಟ್ರೆ ಚಲೋನನೆ ಮತ್ತ ಅದು ಸಾಬೋದನಿ ಚಲೋ ಅಂತ. ತಾರಲ್ಲ ಹೆಲ್ದಿಗೆ ಹ್ಮ್.
ಹ್ಮ್-
ಹೆಲ್ದಿ ಫುಡ್ ಅಂತಾರ ಸಾಬೋದಾನಿ ಚಲೋ ಅಂತ ಹೇಳ್ತಾರೆ ಅದಕ್ಕಂದೆ.
ಹ್ಮ್ ಹೆಲ್ದಿ ಫುಡ್ ಚಲೋ.
ಆಡ್ ಮಾಡಿರ್ತೇವಲ್ಲಾ.
ಹಾ ಬಟಾಟಿ ಆಡ್ ಮಾಡತಿೇವಲ್ಲ. ಏನಿಲ್ಲ ಚೂರು. ಒಂದ್ ಪಾವ್ ಕಿಲೋ ಸಾಬೂದನಿ ನೆನ ಇಟ್ರೆ ಒಂದ್ ಬಟಾಟಿ ಅಥವಾ ಎರಡು ಹಾಕ್ಬೇಕ ಚಿಕ್ಕು.
ಚಿಕ್ಕದು ಹಾಕ್ಬೇಕ ಆ ಎಷ್ಟ ಅಂದ್ರೆ ಈಗ. ಹೆಂಗ್ ಅಳತಿ ಮಾಡಿರ್ತಿ ನೀನ್ ಯಾವ ಪ್ರಮಾಣದಾಗ್ ಮಾಡಿರ್ತಿ.
ಒಂದ್ ಗ್ಲಾಸ್ ಗ್ಲಾಸ್ಲರ ಬಟ್ಲ ರೀ.
ಎಷ್ಟ ಈಗ ಒಂದು ಒಂದು ಗ್ಲಾಸ್ ಲೆಕ್ಕ ಹಾಕಿದೆ ಅಂದ್ರೆ ಒಂದ್ ಟೀ ಕುಡಿಯ ಗ್ಲಾಸ್ ಅಥವಾ ಒಂದು. ನೀರ್ ಕುಡಿಯ ಗ್ಲಾಸ್ಿಂದ ಲೆಕ್ಕ ಹಾಕಿದ್ರ ಒಂದ್ ನೀರ್ ಕುಡಿಯ ಗ್ಲಾಸಿಗೆ. ಒಂದ್ ಸಾಬೂುದಾನಿ ಹಾಕಿದ್ರ ಅದ ಅ ಎಷ್ಟ ಬರ್ತೇತಿ
ಒಂದ್ ಟೀ ಗುಡಿ ಎರಡು ಟೀ ಕುುಡಿ ಬಟ್ಟದಲ್ಲ ಎರಡು ಬಟ್ಲ ಹಾಕಿದ್ರ
ಹ್ಮ
ಅದಕ್ಕೊ ಒಂದ್ ಬಟಾಟಿ ಹಾಕ್ಬೇಕು
ಒಂದ್ ಬಟಾಟಿ ಅಲ್ಲಾ ಎಷ್ಟಾಗಬೋದು ಸಾಬುದಾ ನೀ ವಡಾ ಅದ್ರಾಗ
ಅದ್ರಲ್ಲಿ ನಾವು ಚಿ ಸಣ್ನೋವು ಮಾಡಿದ್ರೆ ಒಂದ್ ಹತ್ ಹನೆರಡ ಆಗ್ಬಹದು
ಹ್ಮ್ ಹ್ಮ್ ಹ್ಮ್
ದೊಡ್ಡ ಮಾಡಿದೆೇವ ಅಂದ್ರ ಅಷ್ಟು ಇಷ್ಟು ನಾವ್ ಹೆಂಗ್ ನಮ್ ಕೈಯಾಗ ಎಷ್ಟ ಸಾಧ್ಯ ಆಗುತ್ತ ಅಷ್ಟ್ ಮಾಡ್ಬೋದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಸೈಜ್ ಮ್ಯಾಗ ಹ ಸೈಜ್ ಮ್ಯಾಗ ಸೈಜ್ ಮ್ಯಾಗ
ಸೈಜ್ ಮ್ಯಾಗ ಸಣ್ಣ ಮಾಡಿದ್ರೆ ಒಂದ್ ಹತ್ತ ಹನ್ನೆರಡ್ ಅಕ್ಕಾವ ಮೀಡಿಯಂ ಸೈಜ್ ಮಾಡಿದ್ರೆ ಒಂದ್ ಎಡ್ ಕಮಕ್ಕಾವ ಅಂತಂತ ಹೇಳ್ತಿ
ಅಕ್ಕಾವ ಹ್ಮ್ ಹ್ಮ್
ಹ್ಮ್ ಚಲೋ ಆಯ್ತು ಬಿಡ ಮತ್ತ ಹ ಚಟ್ನಿ ಹಾಕ ಯಾಕ ಎಷ್ಟು ಗದ್ದಲ ಆಗತ್ತತ್ಲ ಮಾತಾಡ್ತೀಎನ
ಇಲ್ಲಾ
ಈ ಹುಡ್ಗುರ ಏನವ ಏನು ಹುಡ್ಗೂರು ಬಾಯ ಕೇಳತೇತಿ ಬಾಳ
ಹಾ ಹುಡುಗೂರ್ ಹೊರಗೆ ಅದಾವಲ್ಲ
ಹ್ಮ್ ಹ್ಮ್ ಹ್ಮ್
ಹ್ಮ್
ಹ್ಮ್ ಅದಕ್ಕೇನ್ ಚಟ್ನಿ ಮಾಡ್ಕೋತೀಯ ಇಲ್ಲ ನಾ ಕೇಳಿದ್ದೆ ಹೊರಗಡೆ ತಿಂತ ತಿದ್ದೆ ನನ್ನಗ ಸೆರತದ ಸಾಬುಧಾನಿ ವಡಾ ಬಟ್ ನನಗ ಅದೇ ಅದು ಫುಲ್ ಹಂಗ್ ಆಯಿಲ್ ಬರ್ತೈತಲ್ಲಾ ಆಯಿಲ್ ಬರೋ ರೀಸನ್ ಗೆ ನಾನ್ ಏನ್ ಮಾಡ್ಬಿಡ್ ಸ್ವಲ್ಪ ಹಿಂದಿಟ್ ಮಾಡ್ತೇನಿ ಸ್ವಲ್ಪ ಫ್ಯಾಟ್ನೆಸ್ ಮೊದ್ಲನಾ ಮತ್ತೆ ಇನ ಸ್ವಲ್ಪ ಫ್ಯಾಟ್ನೆಸ್ ಬರಬಾರದ ಮೈ ಅಂಂತೇಳಿ
ಹಾ
ಹಾ ಮಾಡ್ತೇನಿ ಸ್ವಲ್ಪ ಅವೈಡ್ ಮಾಡ್ತೇನೆ ಬಟ್ ನಂಗ ಲೈಕ್ ಆಕೈತಿ ಅದಕ್ಕೇನ್ ಟೊಮೆಟೋ ಸಾಸ್ ಮಾಡಕೊಂಡು ಹಚಕೋಳ್ಳೋದು ಅಥವಾ ಚಟ್ನಿ ಹಚ್ಕೊಂಡಿರ್ತರ ಅಥವಾ ಹಂಗೆ ತಿನ್ನೋದು
ಹಂಗೆ ತಿನ್ನೋದು ಇಲ್ಲ ನಮ್ ಕೊಬ್ಬರಿ ಚಟ್ನಿ ಬೇಕಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೊಬಹದು
ಹ ಹಾ ಹಾ ಎದಕ್ ಚಲೋ ಆಕತ್ತದ
ಎದಕ್ ಸಾಸ್ ಬೇಕಂದ್ರೆ ಟೇಸ್ಟಿ ಯಾವೆಲ್ಲ ಖಾರ ಉಪ್ಪ ಎಲ್ಲ ಅದ್ರಾಗ ಹಾಕಿರ್ತೀವಲ್ಲಾ ಏನ್ ಅದಕ್ಕೇನ್ ಚಟ್ನಿ ಏನ್ ಬೇಕಾಗಿರಲ್ಲ
ಹೌದೌದು
ಹ್ಮ್ ಎಲ್ಲ ಅದ್ರಲ್ಲಿ ಹಾಕಿ ಬಿಟ್ಟಿತೀವಲ್ಲ ಏ ಅದ್ಕ ಏನ್ ಬೇಕಾಗಿರಲ್ಲ ಚಲೋ
ಮತ್ತೆಗ ಮತ್ತ ಈಗ ಸಾಸದು ತಿಂದ್ ಅವ ಮನ್ಯಾಗ ಮಾಡಿರ್ತಿಯ ಹೊರಗಡೆ ಸೋಸ್ ತರ್ಸಿರ್ತಿಯಾ
ಹ ಹೊರಗಡೆನೆೇ ತರಿಸಸ್ತಿ ಸಾವಸ ಏನ್ ಮನೆಯಲ್ಲ ಮನೇಲಿ ಏನ್ ಮಾಡಂಗಿಲ್ಲ ಚಟ್ನಿ ಒಂದ್ ಮನ್ಯಾಗ ಮಾಡಿರ್ತಿವಿ ಕೊಬ್ಬರಿ ಚಟ್ನಿ
ಹಾ ಹಾ ಹಾ-
ಹ್ಮ್-
ಕೊಬ್ಬರಿ ಚಟ್ನಿಗು ಶೇಂಗ ಹಾಕಿರ್ತಯ ಅದಕ್ ಸೂಟಗ ಹಂಗ.
ಕೊಬ್ಬರಿ ಚಟ್ನಿಗ ನ ಶೇಂಗಾ ಹ್ಮ್ ಶೇಂಗಾ ಪುಟಾಣಿ.
ಹ್ಮ ಹಾ ಹಾ-
ಹಸಿಮೆಣಸಿನ್ಕಾಯಿ ಅದಕ್ಕೆ ತಕ್ಕಂಗ ಖಾರ ಇದು ಉಪ್ಪು. ಹುಳಿ.
ಹ್ಮ್-
ಒಂದಸ್ ಸ್ವೀಟು ಹಾಕಿ ಮಾಡ್ಬೋದು.
ಹಾ ಹಾ ಹಾ-
ಹ್ಮ್ -
ಹ್ಮ್ -
ಹಿಂಗ್ ಮಾಡ್ಬೋದು.
ಹ್ಮ್ -
ಹ್ಮ್ ಹಗೆ ಹಗೆ ತಿಂದ್ರರು ತಿನ್ಬಹದು ಚಟ್ನಿ. ಹಂಗ ತಿಂದ್ರು ತಿನ್ಬೋದು ಅವ್ರ ಎಲ್ಲಾ ಟೇಸ್ಟ್ ಮಾಡದು.
ಹಿಂಗ್ ಗಟ್ಟಿ ಬರ್ತದ ಸ್ಮೂತಿ ಬರ್ತದ ಅದ. ಓಡಾ ನೀ ಮಾಡಿದನ ಅಂದ್ರ ನೀ ಮಾಡಿದಿ ಅಂದ್ರ ಗಟ್ಟಿ ಬರುತ್ತ ಸ್ಮೂತ್ ಬರುತ್ತಾ.
ನಾವ್ ಅದನ್ ಹೆಂಗ ಬಾ ಇದ್ರೊಳಗ. ಹ್ಮ್ ಬಾಣಲ್ ಒಳಗೆ ಹೆಂಗ್ ಕರ್ದಿರ್ತಿೀವಿ ಹಂಗ್ ನಾವ್ ನಾವ್ ಹೆಂಗ ಕರ್ಕೊಂತೀವಿ ಹಂಗ್ ಬರ್ತತದದು. ಸ್ವಲ್ಪ್ ಗಟ್ಟಿಯಾಗಿ ಕರ್ದೀವ ಅಂದ್ರೆ ಒತ್ತ. ಸ್ವಲ್ಪ ಬಾಳ ಕೆಂಪ ಆಗಂಗ ಕರದವಂದ್ರ ಸ್ವಲ್ಪ. ಕ್ರಸಿಪಿ ಕ್ರಸಿಪಿ ಆಗ ಬರ್ತದ ಸ್ವಲ್ ಜಲ್ದಿ. ತಗೀಿ ಅಂದ್ರೆ ಸಪ್ಪನೆತ್ತಗುತ್ತೆ.
ಹ್ಮ್ ಹ್ಮ್ ಹ್ಮ್ ಹ್ಮ್-
ಹ್ಮ್-
ಹ್ಮ್ ಕರೆ ಅದು ಮೆತ್ತಗಾದ್ರೆ ಅದು ಸುಮ್ಮ ಇದು ಆಗ್ಬಾರ್ದಲ್ಲ. ಅಂದ್ರೆ ಎಣ್ಣೆ ಉಳ್ಕೋಬಾರ್ದ ಫುಲ್ ಮೆತ್ತಗಂತ ತಗದ ಬಿಟ್ರೆ. ಸ್ವಲ್ಪ ಚೂಲತ್ಯನ್ಗ ಪ್ರೈ ಆದ್ರನ ಛಲೋ ಇರ್ತೈತಿ.
ಹಾ ಹೌದೌದ ಹೌದು.
ಹ್ಞ -
ಚಲೋತ್ನಾಗ ಪ್ರೃಯ್ ಆದ್ರೆ ಕ್ಸಿಪಿ ಕ್ಸಿಪಿ ಹಾಕದ ಅಂದ್ರೆ. ಕರಂ ಕುರುಮ ಕರಂ ಕುರುಮ ಆಕ್ಕತಿ ಟೇಸ್ಟ್ ಆಕತಿ.
ಹಾ ಹಾ - ಹಿಂಗ್ ಜೀಕ್ ಅದಂಗ ಆಗಲ್ಲಲ ಅದೇನ.
ಇಲ್ಲ ಇಲ್ಲ ಜೀಕ್ ಆದಂಗ ಆಗಲ್ಲ.
ಹ್ಮ್ ಹ್ಮ್ ಹ್ಮ -
ಅಂದ್ರೆ ಅದ್ರೊಳಗ ಸೋಡಾ ಪುಡಿ ಹಾಕ್ಬ ಬಿಟ್ರೆ ಅದು ಬಿಟ್ಟ ಬಿಡ್ತೈತಿ ಕೂಡಲ್ಲ. ಸೋಡಾ ಪುಡಿ ಹಾಕ್ಬಾರ್ದು ಹಾಕ್ಬಾರ್ದು ಹಾಕ್. ಬರ್ದು.
ಹಾಕ್ಬಾರ್ದು ಹ್ಮ್.
ಹಾಕ್ಬಾರ್ದು ಸೋಡಾ ಪುಡಿ ಹಾಕ್ಬಾರ್ದು. ಅದು ಹಾಕಿದ್ಗೂಳನೆ ಅದು ಹಿಂಗ್ ಬಿಡಿ ಬಿಡಿ ಆಯಿಬಿಡ್ತದ ಕೂಡ್ಕೊಳಲ್ಲ.
ಹ್ಮ್ ಹ್ಮ್ ಈಗೇನ್ ಇದುತಿನ್ಬಟ ಹಾಲ್ಬೇಕಂತ ಏನಕಿ ಕುಡಿಯಕ.
ಹಾ ಹಾಲ್ ಬೇಕಂತ ಅಕಿಗೆ. ಪ್ಪೂ ಹಾಲ್ಬೇಕಂತೆ‌.
ಹ್ಮ್ ಹ್ಮ್ ಹ್ಮ್
ಹ್ಮ್ ಹಾಲು ಈಗ ದೋಸೆ ತಿಂದಾಳ. ದೋಸೆ ತಿಂದು ಹಾಲ್ ಬೇಕಂತೆ ಈಗ.
ಹ್ಮ ಹ್ಮ್ ಹ್ಮ್
ಹ್ಮ್
ಯಾಕಂದ್ರೆ ಚಲೋ ದೋಸೆ ಸಾಬೂಧಾನ್ ನೋಡಾ ಇದ್ರ ಮ್ಯಾಗನ್ ಹೋಗ್ಬಿಟ್ರನಾ.
ಹಾ ಇದ್ರ ಮ್ಯಾಗ ಹೋಗ್ಬಿಟ್ಟಿ ನೋಡ್ ಸಂಡೆ ಸ್ಪೆಷಲ್ ಹ್ಮ್ ಹ್ಮ್ ನಿಮ್ದು‌